ಹಾ ಹೇಳ್ರಿ.
ಹ್ಮ ಹಲೋ ಹೇಳ್ರಿ.
ರಿ ಊಟ ಅ ನಿಮ್ದು
ಹ್ಮ್ ಊಟ ಇನ ಇಲ್ಲಾರೆೀ ನಿಮ್ದು
ಇದನ್ನು ಮಾಡ್ಬೇಕು ಹ್ಮ್
ಏನ್ ಮಾಡ್ತಿದ್ದೀರಾ
ಏನ್ ಮಾಡನೋ ಏನ್ಲ್ಲ
ಹ್ಮ ಹೆತಿ ಮಕ್ಳಗು ಎಲ್ಲಾರು ಆರಾಮ್ತಾರ
ಹ್ಮ್ ನಮ್ಮನೆಗೆ ಎಲ್ಲಾರೂ ನಂಬದ್ರ ನೀವು
ನವು
ಹ್ಮ್
ನಾವು
ಇಲ್ಲೇ ನಂಬರ್ ನಿಮ್ದು ಕೊಟ್ರು
ಹೌದ ರೀ
ಹ್ಮ್
ಹ್ಮ್
ಈಗ ಹೈಫೈ ಕಂಪ್ನಿ ಫೋನ್ ಕಂಪ್ನಿ ಆಿದ್ರಂತಲ್ಲ ಅದ್ರಾಗ ಅದ್ರದ್ದ ಇಂಟ್ರೊಡಕ್ಸ್ ನ್ ಹೇಳದ್ರದು
ಏನ್ ಮ್ಯೇಕತಿ
ಹ ದಿನಾ ನ್ ತಯಾರು ಮಾಡಿದಾರ ಅಲ್ಲಿ
ಹಾ ರೇ ಐಫೋನ್ ಕಂಪ್ ಐಫೋನ್ ತಯಾರಕೋದಿನ
ಹಮ ಎಟು ಜನ ಕೆಲ್ಸ ಮಾಡ್ತಾರೀ ಅಲ್ಲಿ
ಬಾಳ ಚೆನ್ನಾಗಿದೆಿ
ಇದ್ರು ಒಂದು ಎಂಟು ಜನ
ಏ ನಲ್ಲೆ.
ಹ್ಮ ಹ
ಬಹಳ ಚೆನ್ನಾಗದಾ ರೀ. ಪಿ ಜಿ ಆರ್ ಬಿಲ್ಡಿಂಗ್ ಐತ್ ರೀ ಹನ್ನೊಂದು ಹನ್ನೊಂದು ಫ್ಲೋರ್ ಅದವ್.
ಮತ್ ಅದ್ನೆಲ್ಲ ಹೇಳಂಗಲ್ಲ ನೀವು.
ಹ ಒಂದ್ ರೂಮ್ನಾಗ ಹೆಂಟ್ ಜನ ಇರ್ಬಕ್ ರೀ.
ಹ್ಮ್ ಎಟ್ಟು ಒಂದ್ ಹದ್ ನೈದನೂರಿಂದ ಎರಡ್ ಸಾವಿರ ಜನ ಮಾಡ್ತಾರ ಕೆಲ್ಸನ.
ಅಯ್ಯೋ ಬಾಳ ಜನ ಅಷ್ಟಲ್ಲ. ಒಂದಿಪ್ಪತ್ ಸಾವರ ಜನಾನ ಅದಾದ ಪಿ ಜಿ ಯಾಗ.
ಇಪ್ಪತ್ ಸಾವರ್ ಜನ.
ಹಾ ಹೌದ್ರೀ.
ಇಪ್ಪತ್ ಸಾವಿರ ಜನಕ್ಕ ಊಟಕ್ಕೆ ಹಾಕ್ತಾರ ಅವರು. ಪೇಮೆಂಟ್ ಕೊಡ್
ಹಾ ಪೇಮೆಂಟು ಕೊಡ್ತಾರ.
ಅಂದ್ರೆ ನೀವ ಹೇಳೋ ಲೆಕಕ್ಕ ಅದ ಒಂದ್ ಫೋನ್ ಹೆಂಗ ಒಂದದವು.
ಒಂದ್ ಲಕ್ಷದ ಮೇಲೆ ಇದಾವ್ರಿ ಐಫೋನು ಕಂ ಐಫೋನು.
ಒಂದು ಲಕ್ಷ ರೂಪಾಯಿ ಮೇಲೆ ಯಾರಗಾರ ಏನ್ ಏ ಹಚ್ಚಿ ಏನ್ರ ಮಾಡಿಟ್ರ ನೀವು ಐದಾರ ಸಾವಿರ ರೂಪಾಯಕ್ಂದದವು.
ಐಫೋನ್ ಐಫೋನು ರೇಟ್ ಅದಾವ್ರೀ.
ಹಾಂ.
ಹ್ಮ್.
ಔಟ್ ವಿದೇಶಿ. ಆ ಎಲ್ಲಾ ಎಲ್ಲಾ ದೇಶದಾಗ ಹೊರ ದೇಶದಾಗೆಲ್ಲ ಮಾರ್ತಾವ ಹಂಗ್ರವು.
ಹಾ ಅದ ಅದ ಹೊರ ದೇಶದದ ಹೋಗೋದ್ರಿ ಅದು.
ಹ್ಮ್ ನಿಮಿಗೆ ಸಂಬಳ ಎಷ್ಟ ಕೊಡ್ತಾರೀ.
ಅದ್ನಾರು ಕೊಡ್ತಾರೀ ಇಎಸ್ಐ ಪಿಎಫ್ ಫ್ ಎರಡ್ ಸಾವಿರ ಕಟ್ ಆಗತ್ತಾರೀ. ಹ ಹ ಪಿ ಜಿ ಗ್ ಐದ್ ಸಾವಿರ ಮುರ್ಕಂತರೆ ಟೋಟಲ್ ಹದ್ನಾರ ಕೊಡ್ತಾರ.
ಪಿ ಜಿದ ಯಕ ನಿಮಗೆ ಐದ್ ಸಾವಿರ ಮೂರ್ಕತಾರೆ.
ಪೀ ಜಿ ಯಾಗಿ ಇರ್ತೇವಲ್ರಿ ನಾವು ಊಟ ಮತ್ತೆ ಅಲ್ಲೇ ಮಲ್ಕೊಳೋದು. ಚೆನ್ನಾಗೈತಿ ವ್ಯವಸ್ಥೆ ಎಲ್ಲ.
ಎಲ್ಲ್ ಹೋಗಿ ಊಟ ಮಾಡನ್ರಿ ಹಂಗಂತ.
ಹೊರ್ಗಡೆ ಹೋಗ್ ಉಟ ಮಾಡಬೇಕ್.
ಅದಕ್ ಇನ್ನೂರ್ ಜಗ್ಗಿ ರೋಕ್ಕ ಹಾಕತಿ ಹೊರಗ ಕಾಸ್ಟ್ಲಿ ರೀ ಎಲ್ಲ ಅಲ್ಲಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಈಗ ನಿಮ್ ಜೊತೆಗೆ ಏಟ್ ಜನ ಇದರೆ ನಿಮ್ಮ ಊರ್ನೊರು.
ನಮ್ಮೂರವರು ಯಾರಿಲ್ಲ ಉತ್ತರ ಕರ್ನಾಟಕದವರು ಇದಾರೆ.
ನಿಮ್ಮ್ ಊರರು ನಿಮ ಮನೆಯ ಒಟ್ಟ ಎರಡು ಜನ ಇದಾರೆ ನಿಮ್ಮ ನಿಮ್ಮ ನೀವು ನೀವ ಒಬ್ರ ಹೋಗಿರೇ.
ಹಾ ನಮ್ಮ್ ಮನೇಲಿ ನಾನೋಬ್ಳೇ.
ನ ಪಕ್ಕದ್ ಮನೆಯವ್ರು ಅವರ್ ಇವ್ರು ಯಾರಲ್ಲ.
ಪಕ್ಕುದ್ ಮಾನೆಯಾರಿಲ್ಲ. ಹಾ ಹಲೋ.
ಆ ಕಡೆ ಬೆಂಗ್ಳೂರು ಸೈಡ್ ಮ ಮಳಿ ಆಗತ್
ಮಳಿ ಮಳಿ ಮಾಡ ಮಾಡ್ಐತ್ರಿ ಆ ಕಡೆ ಸೈಡ್ರೀ.
ಮಳಿನ ಆಗಿಲ್ ನಾವ ಎಲ್ಲಾ ಬಿತ್ತೀವಿ ಎಲ್ಲಾ ಮಾಡೀವಿ.
ಹ್ಮ್
ಹೊತ್ತ ಆಕತಿ ನಾಳೆ ಆಕತಿಂದ ಕುೂತ್ಕೊಂಡಾವಿ. ಮನ್ಮಂದ ಬಿತ್ ಬಂದವ್ರಿ ನಾವವು ಗೊಬ್ರ ಹಾಕಿ ಬಿತ್ತೇವಿ. ಮಳೆ ಆಗ್ಲದಕ್ಕ
ಹ್ಮ ಹ್ಮ್
ನಿಮ್ದು ಹೊಲ ಲ ಏನಲ್ಲ
ಶರತ್ ಹ್ಮ್ ಹ್ಮ್ ನಾನ್ ಮದೆ ಆಗ ಮತ್ತೆ ಆಗಿಲ್ಲ ಓ ಮದ್ೆ ಆಗಿಲ್ರಿ ಅಕ್ಕನ್ ಮಗ ಆದಳೆ
ಹೌದಾ ನಿಮ್ಮ ಅಕ್ಕೋ ಮಕ್ಕಳ ಎಷ್ಟ್ರೀ
ಹ ಬರ ಹಾ ರೀ ಮಂಗರಂಗಸ ಅರ ನೋಡ್ರಿ ಕಮ್ಮಿ ಯಾರಾರ ತರ
ಹ್ಮ್
ಯಾರಾರ ಕಂಪ್ನಿಿಗೆ ಬರಿದ್ರ ಕಳಸ್ರಿ ಅಂದೆ ಹಾ
ಹ್ಮ ಇಲ್ಲಿ ಭುವಿ ವಡ್ಡರ್ ಅಂತ ಹೇಳಿ ಬರ್ತಾಳ
ಅದ
ಹವಿ ವಡ್ಡಾರ್ ಅಂತಂದು ಜೊತೊಬ ಹ್ಮ್ಮ ಭವಿಿ ಒಡ್ಡ ಅಂತ ಒಬ್ರ ಮುಂಡ್ರಿ ಒಬ್ರು ಕೆಲ್ಸಕ್ ಬರ್ತಾರ ಕರ್ಕೊಂತೀರ
ಯಾ ರೀ ಕಳಶ್ರೀ
ಹ್ಮ್
ಹಓಜಾರೇನ್ರಿ
ಈಗ ಕೆಲ್ಸಲ್ಲಂತ ಪಾಪ ಅವ್ರಿಗೆ
ಯಾರೆಲ್ರಿ
ಹ್ಮ್ ಪಿಸಿಯ ನಂಬದೇ ತರದ ಪಿಯೂಷ್ ಎಂಟು ಸರ ಪಿಯರ ಮ ಒಂಬತ್ತನೇ ಸರ್ ಕಟ್ ಪಾಸ್ ಆ್ಯರ
ಹಾ ಸ ಕರ್ಕೊಂತಾರ ಅಡ್ರೆ ಸಸಿ ಮ ತರ್ಕೊ
ಎಸ್ ಎಲ್ ಸಿ ಮನ ಕರ್ಕಂತಾರ ಹ್ಮ್ ಪ ಸಿ ಪಿಲ್ಲದ್ರ ನಿತತಿ
ಎಸ್ ಎಲ್ ಸಿ ಪಾಸರ ಮಾಡಿಿದ್ದ ಯ ರೀ
ರನ್ನಿಂಗ್ ಜಂಪಿಂಗ್ ಅಂತರಗಲ ಫಸ್ಟ್
ಫಸ್ಟ್ ಬಂದಾರೆ ಅಂತ ಹೇಳಿ ಹ್ಮ್ ಏನ್ ಮಾಡ ಆತಾರೀ ಅವರು ಈಗ
ಮದ್ುವೆ ಮಾಡಿ ಮದುವೆ ಆಗಿ ತ್ರದು ಜತ್ಯ ಅಂತ ಒಂದು ಹುಡುಗ್ಟ್ಟೈತಿ
ಹೌದ್ರಿ
ಹ್ಮ್ ಹ್ಮ್ ನಾವಲ್ಲ ಅವರುಟ್ಟಾರ
ಹೌದ್ರಿ ಏನ ಬಕ್ ಅವರು ನಿಮ್ಗೆ
ಏನಿಲ್ಲ ಪರಿಚಯ ಅವ್ರ ಕೆಲ್ಸ ಕೇಳಿದ್್ರ ಬೆಂಗ್ಳೂರ್ಗೆ ಹೋಗುವ ಅಂತ ಹೇಳೇತಂತಾಳ
ಹೌದ್ರಿ
ಹ್ಮ್ ಹ
ನ್ರಿ ಗಂಡ ಕಳಸ್ಬೇಕಲ್ಲ
ಅವ್ರ ನಂಬರ್ ಕೊಡೋಕಂದ್ರೆ
ಕೊಡೊಂಡಿಂದಾಕಿ ಅವ್ರ ಗಂಡ ಕಳಸ್ಬೇಕಲ್ರರಿ
ಹ್ಮ್
ಅವ್ರ ಗಂಡ ಕಳಿಸಬೇಕಲ್ಲ
ನ್ನು ಅವನು ಗಣಮಗಳ ಸೇರಿಸ ನಾಗಲ್ಲ ಅಲ್ಲಿ
ಜಾಸ್ತಿ ಓದಿರ್ಬೇಕು ಗಂಡ್ಮಕ್ಳಿಗೆ ಇಂಜಿನಿಯರ್ ಓಿರ್ಬೇಕು ಇಂಜಿನಿಯರ್ ಆಗಿರ್ಬೇಕು ಇಲ್ಲ ರೀ ಬಾಳ ಓದಿರ್ಬೇಕು ಇಂಜಿನಿಯರು ಡಿಗ್ರಿ ಎಲ್ಲಾ ಕಂಪ್ಲೀಂಟ್ ಹಾ ಕಂಪ್ಲೀಟ್ ಆಗಿರ್ಬೇಕು ಎಲ್ಲ ಜಾಬ್
ಮ ಹ್ಮ್ ಈ ರೇಖಾ ಹಳ್ಳಗಿರೆ ಮ ಒಬ್ರ ಅದ್ರೀ ಅವ್ರ ಕರ್ಕಂತರ
ಎಷ್ಟ್ರೀ ಏಜ ಏಜ್ ಎಷ್ಟ್ರೀ ಮೂವತ್ ಲಾಸ್ಟ್
ಎಷ್ಟ ಲ್ಲಾಸ್
ಹ
ನಲ್ವತ್ತೈದುಗ
ಹಾ ಹದ್ನೆಂಟ ನಿಂದ ಮೂವತ್ತಷ್ಟ ಅ ರ ಲಾಸ್ಟ್
ಬೇರೆ ಕೆಲ್ಸಕ್ಕ
ಬೇರೆ ಕೆಲ್ಸ ಅಂದ್ರೆ ಅದು ಕೇಳ್ಬೇಕ್ರೀ ಕೇಳ್ರ ಹೇಳ್ತಾರೆ ನ ಮಏ ಕೇಳಿಲ್ಲ
ಕೇಳಿ ನೋಡ್ರಿ ಅವ್ರ ಕೆಲ್ಸಲ್ಲ ಅಂತಾರ
ಹ್ಮ್
ಹ್ಮ್ ಕಳಸ್ರ ಆ ಹೇಳ ಹೇಳತ್ನ ಅವರ್ಗನ
ಏನ್ ಮಾಡಾತಾರ ನಿ ಮನೆಯರು
ನಮ್ಮ್ ಮನೆಯಾರ ನಿದ್ದೆ ಮಾಡಕತ್ತ ರ ಅವರು
ಅವ್ರೇಏನ್ ಕೆಲ್ಸ ಮಾಡ್ತಾರೀ
ಅವರು ರಾಠಿ ಟೈಲರ್
ರಾಟಿ ಟೈಲರ್ ರ ಎಲ್ಲಾರೆ ಇನೇನ ಹಲಿತಾರ
ಚೂಡಿದರ ಲಂಗ ಲೇಡೀಸ್ ಲೇಡೀಸ್ ಟ್ರೈಲರ್
ಹೌ
ಹ್ಮ್
ಎಷ್ಟ್ ತಗೊಂತಾರೆ ಬ್ಲೌಸಿಗೆಲ್ಲ
ಹ್ಮ್ ಅದ ನಂದಿದ್ರೆ ಸುಳ್ಳು ಹೇಳ್ತಾರ ಬಿಡ್ರಿ ಅವರು ನನ್ನೊಂದಿಗೆಎಪ್ಪತ್ತು ರೂಪಾಯಿ ಅಂತರ ಮಂದಿ ಮುನ್ನೂರು ರೂಪಾಯಿ ತಗಂತಾರ
ಹದ್ರ ಹ್ಮ್ ಕ್ಲಾಸ್ನ್ ಕ ಹೇಳ್ಕೊಡಲ್ರರಿ ರಾತ್ ಕ್ಲಾಸ್ ಹ ಹೌದ್ರೀ ಕ್ಲಾಸ್ ಎಲ್ಲಾರು ಹೇಳ್ಕೊಡ್ತಾರ ಕೊಡ್ತಾರನ್ರಿ ಕ್ಲಾಸು ರಾಟಿ ಕ್ಲಾಸು
ಷ್ದಿನ ಹೇಳ್ಕೊಟ್ರ
ಹಾ
ತಿತ್ಲಾಗಿ ಅದನ್ನು ಬಿಟ್ರೆ ಎಲ್ಲಾ ಬಿಟ್ಟು ಅರಾಮ್ ಊಟ ಮಾಡೋದು ಕೆಲ್ಸ ಮಾಡೋದು ಮುಕ್ಕನದು
ಯಾಕ್ ರಿ
ಹ್ಮ್ ಆಯ್ತ್ರಿ ನಾಳೆ ಫೋನ್ತ ನ ಹ್ಮ
ಯಾಕ ನೀಂಗ ಮಾತಾಡ್ರಿ ಹಲೋ
ನಾ ಇಷ್ಟ ಆಗತೆ ಅಂತ ಗೊತ್ತಾಗತ ಅದ್ರ ಹಲೋ
ಹ ಮಾತಾಡ್ರಿ ಯಾತ
ಹ
ದವಿಟ್ಟು ಬಾಯ ಹೇಳಿದರು ಎಲ್ಲ ಜನ ಆಲಿದಬ್ಬಬ್ ಹಾ
ಆ ಇದು ಆ ಜಿತ್ತನ್ ಬರ್ತ
ಯವ ಸಾರಿ ನೀ ನಿಮ್ಗೆ ಪಚಯ ಇಲ್ರಿ ನಾ ಯಾಕ ಬರ್ಲಿರಿ
ಬರ್ತ್ಡೇಕ್ ನಮ್ಮ ಕ ಕರುದಾರದಕ್ಕೆ
ಹ ನಿಮ್ ಕರ್ರಲ್ಲಿ ಹೋಗ್ರಿ ಹ ಯಾವಾಗಐತ್ರಿ ಯಾವಾಗ ಐತ್ರಿ
ಹ್ಮ್ ನಾಳೆಲ್ ನಾಡ್ದ
ಹ ಹೌದ್ರಿ ನೋಡನೇ ಆ್ರಿ ಬರ್ದತಾದ್ರರು ಬರ್ತ
ಹ್ಮ್ಟ್ಟ
ಹ
ಇದದಾ